ಯವ್ರೋ
ಹ್ಮ್ ಆಯ್ಗೋ ಇ ಏನ್ ಮಾಡ್ತಿದರ
ಇರು ಈಗ ಹಂಗೆ ಒಂದ್ ಸ್ವಲ್ಪರ್ ಸ್ಟಡೀಸ್ ಮಾಡ್ತಾ ಇದ್ದಬ್ರೋ
ಓಕೆ
ಹೂ
ಇದು ಹೆಂಗೆ ನಾವು ಸ್ಟಡೀಸ್ ಮಾಡ್ತಿದೀ ಸ್ಟೂಡೆಂಟ್ ನಾವು
ನೀವು ಸ್ಟೂಡೆಂಟ್
ಹ ಬ್ರೋ
ಹಮ್ರ ಮಟೆ ಸಮಾಚರ
ಮತ್ತೆ ಏನಿಲ್ಲ ಬ್ರೋ
ಹೂ ಊಟ ಆಯ್ತು ಬ್ರೋ ನಿಮ್ದು
ಹೂ ನಮ್ದು ಆಯ್ತು ಬ್ರೋ
ಹಾ ಬ್ರೋ ಅದೇ ಇಿ ಬಿ ಎ ಪಿ ಎಸ್ ಕೊಡದ ಒಂದ್ ಕೋಡ್ ಜನರೇಟ್ ಮಾಡ್ತಾ ಇದ್ದೆ ಪ್ರಾಜೆಕ್ಟ್ಗೆ
ಹೌದ
ಹ ಅದು ಎರಡು ಎರಾರಫ್ ಮಿನಟ್ ಮಾಡಕ್ ಆಗ್ತಿರಬ್ರು ಎವಿ ಯರಾರ್ ಬಂದಿದಾವೆ
ಹ್ಮ್ ಹ್ಮ್
ಹ ಅದೇ ನೀ್ ಸಾಲ ಮಾಡ್ಬಿಟ್ಟು ನಾಳೆ ಬೇರೆ ಸಬ್ಮಿಷನ್ ಇದೆ ಬೇರೆ ಸಡ್ಮಿಷನ್ ಮಾಡ್ಬೇಕು
ಹಾ ಹಾ
ಅದೊಂದು ಸ್ವಲ್ಪ ಮಾಡ್ತಾಯ ಇದಿದ್ದೇವೆ ರೊಬರ್ಕ ನೀವು
ಹ ನಾವವು ಅದೇ ಇನ್ನೇನಿಲ್ಲ ಸುಮ್ನೆ ಕುೂತ್ಕೊಂಡಿದ್ವಿ
ಹ್ಮ
ಇ ಅಲ್ಲೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀರಾ ನೀವು
ನಾಬ್್ರೋ ಸ್ಟಾರ್ಟ್ ಮಾಡಿದ್ದೀವಿ
ಎಷ್ಟ್ಮ ಇರ್ಬೋ ನೀ
ನಾವ ಸೆಕೆ್ ಇರ್ರು
ಸೆಕೆಂಡ್ ಇಯರಾ ಇದು ನಾನು ಇವಾಗ ಫಸ್ಟ್ ಇಯರ್ದು
ಫಸ್ಟ್ ಇಯರ್
ಹ್ಮ
ಹಾಬ್ರು ಯಾವ್ ಬ್ರಾಂಚು
ಇದನ್ನೊಂದು ಇಸಿ
ಈಶವರು ನಮ್ರಾಂಚೆ
ಹಾ ನಿಮ್ದು ಈಸಿನ
ಮಾ ಬ್ರೋ ಈಸಿನ ಬ್ರೋ
ಹ ಓಕೆ ಬ್ರೋ
ನಿಮ್ಮದು ಟ್ವೆಂಟಿಟು ಸ್ಕೀಮ್ ಬರುತ್ತಾ. ಟ್ವೆಂಟಿಫೈವ್ ಸ್ಕೀಮ್ ಬರುತ್ತಾ.
ಬ್ರೋ ನಾನು ಇವಾಗ ಇನ್ನು ಇರೋದು ಇವಾಗ ಎಂಟ್ರಿ ಆಗಿರೋದು ಅದೇ ಟ್ವೆಂಟಿ ಫೈವ್ ಎ
ಟ್ವೆಂಟಿಫೈವ್ ಸ್ಕೀಮ್ ಆ ಹು ಪ್ಚ್ ಮತ್ತೆ ಅವರ ಸಬ್ಜೆಕ್ಟ್ ಯಾವ ಯಾವ ಹೇಳಿದ್ರು ಬ್ರೋ.
ಸಬ್ಜೆಕ್ಟ್ ಗಳು ನಮಗ ಇವಾಗ ಡಿಫ್ರೆಂಟ್ ಏನಂದ್ರೆ ಅಂದ್ರೆ ಒಂಥರಾ ಎಲೆಕ್ಟ್ರಾನಿಕ್ಸು ಪ್ಚ್ ಟಕ್ ಮತ್ತೆ ನಾಮಲ್ ಕನ್ನಡಾ ಇಂಗ್ಲೀಷು
ಹು ಅಲ್ಲ ಬ್ರೋ ಈ ಕನ್ನಡ ಇಂಗ್ಲಿಷ್ ಹಿಂದಿ ಏನ್ ಯೂಸ್ ಇದೆ ಬ್ರೋ
ಏಂದು ಗೊತ್ತಿಲ್ಲ ಒಟ್ಟು ವಿಟಿಯೂ ಕೊಟ್ಟಿದ್ದಾವೆ.
ಹಾ
ಹು ಓದ್ತಾ ಇದವಿ ನಾವು
ಹು ಹು
ಗೊತ್ತಿಲ್ಲ ಅದ ಏನು ಅವ್ರ ಕಡೆ ಹ ಹೆಂಗಿದ ಮಾಡ್ತಲ್ಲ
ಹಾಆ
ಜೀಇಇಇ
ಮತ್ತೆ ಬ್ರೋ ಇದು ನಮ್ ಕಾಲೇದಲ್ಲಿ ನಮ್ಮ್ ಜೂನಿಯರ್ಸ್ಗೆಲ್ಲ ಫಸ್ಟ್ ಇಯರ್ ಎಲ್ಲ ಪ್ರಾಜೆಕ್ಟ್ ಥರ ಈ ಥರ ಏನೋ ಕೊಡ್ತಿದ್ದಾರೆ ಬ್ರೋ ನಿಮಗೆ
ನಮಗು ಕೊಟ್ಟಿದಾಗು ಆದ್ರೆ ನಾವು ಇನ್ನು ಸ್ಟಾರ್ಟ್ ಮಾಡಿಲ್ಲ.
ಸ್ಟಾರ್ಟ್ ಮಾಡಿಲ್ವಾ.
ಸ್ಟಾರ್ಟ್ ಮಾಡ್ಬೇಕಂತೀದಿವಿ.
ಹಾ ಟಕ್ ಬ್ರೋ ನೋಡಿ ಬ್ರೋ ಹಂಗೇನಾದ್ರೂ ನೀವ ಹೊರ್ಗಡೆ ಏನಾದ್ರು ಪ್ರೊಜಾಕ್ಟ್ ಗೀಜಕ್ ಮಾಡಿಸ್ತೀರ ಅಂದ್ರೆ ಕೊಡಿಬ್ರೋ. ಬೇಕಾದ್ರೆ ನಾವೇ ನಾವೇ ಮಾಡಿ ಕೊಡತ್ತೆವಿ
ಹು ಹು
ಹು ನಾವು ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ಮಾಡ್ಕೊಟ್ಟಿದೀವಿ ಬ್ರೋ ಅಂದ್ರೆ ಬ್ರೋ ಇನ್ನೊಂದು ಏನು ಗೊತ್ತ ತ್ತಾ ಫಸ್ಟ್ ನೀವು ಒಂದ ಗ್ರಾಫೀಕ್ ಹೇಳ್ಬೇಕ ಬ್ರೋ ಒಂದು ವೀಕ್ ಮುಂಚೆನೆ
ಹೂ
ಹ ಅದನ್ನ ಎಲ್ಲಾ ನಾನು ಪ್ರಿಪೇರ್ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಇದ್ದಾರೆ
ಹಾ ಹಾ
ನಮ್ಮ ಫ್ರೆಂಡ್ ಜೊತೆ ಎಲ್ಲ ವರ್ಕ್ ಮಾಡ್ಬಿಟ್ಟು ನೀವ್ ಯಾವ ತರ ಹೇಳತಿರಿ ಆತರ ಪ್ರಾಜೆಕ್ಟ್ ಬಿಡ್ ಮಾಡಿ ಕೊಡ್ತೀವಿ ಬ್ರೋ
ಹೌದಾ ಬ್ರೋ
ಇಂಟ್ರೆಸ್ಟ್ ಕಾಂಟ್ಯಾಕ್ಟ್ಸ್
ಹೌದು ಹೆಂಗೆ ಮತ್ತೆ ಚಾರ್ಜಸ್ ಎಲ್ಲಾ ಹೆಂಗೆ ಎಷ್ಟ ಆಗುತ್ತೆ ಖರ್ಚು
ಬ್ರೋ ಚಾರ್ಜಸ ಅಂದ್ರೆ ನೀವು ಸ್ಟೂಡೆಂಟ್ಬ್ರು ನಾವು ಅದನ್ನ ಯಾವ ತರ ಮಾಡತಾ ಇದೀವಿ ಅಂದ್ರೆ ಕಾಲೇಜ್ ಸಿಚುವೇಷನ್ ಎಲ್ಲ ನೋಡ್ಕೊಂಡ್ಬಿಟ್ಟು ಕಾಲೇಜ್ಗೆ ಪೇದವು ಅದೆಲ್ಲಾ ಮನೇಲಿ ಕೇಳಕ್ ಆಗಲ್ಲ ಬ್ರೋ
ಹಾ ಹಾ
ಹಾ ಅದಕ್ಕೋಸ್ಕರ ಹು ನಾವು ಈ ತರ ಏನಾದ್ರು ಒಂದ್ ಸ್ವಲ್ಪ ಸೈಡ್ ಬಿಸ್ನೆಸ್ ತರ ಮಾಡೋಣ ಅಂತ ಮಾಡ್ತಿದಿವಿ ಸ್ಟೂಡೆಂಟ್ ಅಂದ್ರೆ ದ್ರೆ ಕಡಿಮೆ ಆಗುತ್ತೆ ಅವರು ನಮ್ಗೆ ಏನು ಗೊತ್ತು ಬ್ರೋ ವರ್ಕಿಂಗ್ ಚಾರ್ಜಸ್ ನಮ್ಮ ವರ್ಕಿಂಗ್ ಚಾರ್ಜಸ್ ಎಲ್ಲ ಒಂದ್ಥೌಸಂಡ್ ಕೊಡಿ ಬ್ರೋ ಸಾಕು
ಹೂ ಹೂ
ಮಾಮೂಲಿ ಇನ್ಸ್ಟ್ರೂಮೆಂಟ್ಸ್ ಪೀಸ್ ಏನು ಖರ್ಚಾಗಿರುತ್ತಲ್ಲಾ ಅಷ್ಟ ಅಮೌಂಟ್ ಪೇ ಮಾಡಬಿಡಿ ಬ್ರೋ ಸಾಕು
ಹು ನೋಡತೇ
ಅಂದ್ರೆ ಬ್ರೋ ಇನ್ನೊಂದು ಹೆಂಗ್ ಗೊತ್ತಾ ಕಂಡಿಸ್ಂದ ಹೇ ಬಿಡ್ತನಿ ನೋಡಿ ಬ್ರೋ
ಹೂ ಹೂ
ನಾವಂತೂ ಡಿಲಿವರಿ ಮಾಡಲ್ಲ ಬ್ರೋ
ಹಾ ಹಾ
ನೀವೇ ಪರ ಪ್ಲೇಸಿಗೆ ಹೊಂದ್ಬಿಟ್ಟು ಎತ್ಕೊಂಡ ಹೋಗ್ಬೇಕು ಮತ್ತೆ ಬ್ರೋ ಇನ್ನೊಂದ ಏನ್ ಗೊತ್ತಾ ಅದು ವರ್ಕಿಂಗ್ ಪ್ರೊಸೀಜರ್ ನಾವು ತೋರ್ಸಿರ್ತೀವಿ
ಹೂ
ಆ ತರನೇ ಪ್ರೊಸೀಜರ್ ಅಲ್ಲಿ ಏನಾದ್ರು ರನ್ ಇಶ್ಯೂ ಏನಾದ್ರು ಬಂತ ಅಂದ್ರೆ ನಾವು ಸರಿಮಾಡಿ ಕೊಡ್ತೀವಿ ಬ್ರೋ ಈಗ ಇನ್ನೊಂದ ಏನ್ ಗೊತ್ತಾಬ್ರೋ ಪ್ರಾಜೆಕ್ಟ್ ಇದಕ್ ಅಹ್ ಡೆಮೋ ಇದ ಡೆಮೋ ಸ್ಟ್ರೇಷನ್ಗ ಹೋದಾಗ ನೀವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅಲ್ಲಿ ಮಿಸ್ ಆಗಿ ಏನಾದ್ ಒ ವೈರ್ ಏನಾದ್ರು ಇದಾಯ್ತು ಅಂತ ಗೊತ್ತಾಯ್ತು ಅಂದ್ರೆ
ಹಾ
ನಿಮಗ್ ಗೊತ್ತಾದ್ರೆ ಅದು ಕರೆಕ್ಟ್ ಈ ತರ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದಿದ್ರೆ ಅದನ್ನ ಯೂಸ್ ಮಾಡಿ
ಹೂ ಹೂ
ಲ್ ನಿಮ್ಗೆ ಗೊತ್ತಿಲ್ಲ ಸೇ ಸುಮ್ಮನೆ ಏನೋ ಒ್ ಮಾಡ್ಬೇಕು ಹಂಗ ಏನಾದ್ರು ಆದ್ರೆ ಅವರು ಮತ್ತೆದ ನಾದ್ರು ಸರ್ಕ್ಯೂಟ್ ಏನಾದೂ ಇದಾದ್ರೆ ಸುಟ್ಗಿಟ್ಟ ಹೋದ್ರೆ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಬ್ರೋ
ಓಕೆ ಓಕೆ ಅದು ಇದು ಸರ್ಕ್ಯೂಟ್ ಎಲ್ಲ ಎಲ್ಲಿ ಅಂದ್ರೆ ನಿಮ್ ಲೋಕಲ್ ಏರಿಯಾದಲ್ಲ ಕೇಳ್ತೀರಾ
ಅಬ್ರು ಲೋಕಲ್ ಏರಿಯ ಅನ್ನೋದಕಿಬ್ರು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ಅವೆಲ್ಲ ಒಂದ್ ಸ್ವಲ್ಪ ಗೊತ್ತ ಹರು ನಿಮ್ಮ ಮಾಮೂಲಿ ಇದ್ರಲ್ಲೆಲ್ಲ ಒ ಸ್ವಪಲ್ ರೇಟ್ ಕಾಸ್ಟ್ಲಿ ಆಗುತ್ತೆ
ಹೂ
ತಂದ್ಬಿಟ್ಟು ಮಾಡ್ತೀವಿ ಬ್ರೋ ನೀವೇ ನೋಡಿದ್ರಲ್ಲ ಮಾಮೂಲಿ ಸಿಲಲೆಬಸ್ ಆಗಿರೋ ಒಂದ್ ಹತ್ ಲೈನ್ ಕೋಡ್ ರನ್ ಮಾಡಕ ನಮಗ್ ಹತ್ತು ಎರರ್ ಬಂದಿರ್ತವೆ
ಹೂ ಅದೇ ಬ್ರೋ
ಪೇಷನ್ಸ್ ಮಾತ್ರ ಹೆವಿ ಬ್ರೋ ಬೇಕು ಬ್ರೋ
ಕೆ ಇವಾಗ ಹೆಂಗೆ ಎಐ ಎಲ್ಲ ಯೂಸ್ ಮಾಡ್ತೀರಾ
ಇನ್ನೇ ಬ್ರೋ ಮತ್ತೆ ತೌಸಂಡ್ ಟೂ ತೌಸಂಡ್ ಲೈನ್ ಟೂ ತೌಸಂಡ್ ಲೈನ್ ಕೋಡ್ ಇರುತ್ತ ವರು ಅದನ್ನ ಮಾಮೂಲಿ ನಾವೇೋ ಜನರೇಟ್ ಮಾಡಕ್ಗುತ್ತೆ
ಹ್ಮ್
ಆಬ್ವಿಯಸ್ಲಿ ಯೂಸ್ ಮಾಡ್ಲೇಬೇಕು
ಅದೇ ಅದದು ಮತ್ತತ್ ಹೇಗೆಲ್ಲ ದುಡ್ಡು ಕೊಟ್ಟಿದ್ದೇವೆ ಅಬು
ಆ ಬರು ಅದಕ್ಕೊಬ್ರು ಸ್ವಪೃಷನ್ ತಗಳ್ಲೇಬೇಕಲ್ಲಬ್ಬರು ಈಗ ಮಾಮೂಲಿ ಫಾರ್ ಎಕ್ಸಾಂಪಲ್ ಚಾಾರ್ಚಿಪಿಟ್ಟಿ ತಗೊಂಡ್ರು ದಿನಕ್ಕೆ ಅವನ್ ನಾಡಕೈದ್ ಫೋಟೋ ಹಾಕಿದ ತಕ್ಷಣ ಅದು ಕೂಡ ಪೂರಟಕೆ ಆಗುತ್ತೆ
ಹೌದದು
ಫಾರ್ ಎಕ್ಸಾಂಪಲ್ ಅಲ್ಲ ಬ್ರೂ ಅದೇ ಆಗ್ಲಿ ಈಗ ಚಾಡ್ಸಿಪಿಟ್ಟಿ ಆದ್ರೂ ನಾವ್ ಅದನ್ನಸ ಮಾಡ್ವಿ ಯಸ್ ಮಾಡದೇ ಇಲ್ಲ ಅದಕ್ಕೆ ಸಬ್ಸ್ಕ್ರಿಪ್ಷನ್ ಆ ತ್ರಿಬಲ್ ನೈನ್ ಇದರು ಪರ್ ಮತ್ ಫೋನಿಗೆ ತ್ರಿಬಲ್ ನೈನ್ ರೀಚಾರ್ಜು ಚಾರ್ಜಸ ಮತ್ತೆ ಫಾರ್ ಎಕ್ಸಾಂಪಲ್ ಈಗ ಇದನ್ನ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಒಬ್ರು
ಹಾ
ಈಗ ಮಾಮೂಲಿ ಒಂದು ಸ್ವಲ್ಪ ಪರ್ಫಾರೆನ್ಸ್ ಎಲ್ಲ ಜಾಸ್ತಿ ಇರೋದಕ್ಕೆ ಟಿ ಎಕ್ಸ್ಫೋರ್ ಜೀರೋ ಫೈವ ರ ಅಂತ ಗ್ರಾಫಿಸ್ ಕಡೆ ಚೆನ್ನ ತಗೋಬೇಕು
ಹ್ಮ್
ಅದಂತ ತಕಂದ ಅದ್ರಾಗೆಲ್ಲ ಕೋಡ್ ಗಿಟ್ ಎಲ್ಲ ಜನ್ರೇಟ್ ಮಾಡ್ಬಿಟ್ಟು ಆ ಕೋಡ್ಗಳೆಲ್ಲ ಮತ್ತೆ ನಿಮ್ ಲ್ಟಟಾ ಗೆ ಡಂಪ್ ಮಾಡ್ಬೇಕು ಪರ್ಚೆಸ್ ಮಾಡಿದ ಲ್ಯಾಪ್ಟಾಪ
ಇಲ್ಲ ಬೋ ಯಾವ ತಗೋಬೇಕ ಗೊತ್ತಾಗಿಲ್ಲ ಅಂದ್ರೆ ಇನ್ನು ಫಸ್ಟ್ ಇಯರ್ ಅಲ್ಲ
ಹಾ
ಅದೇ ಯಾವತ್ ಹೋಗಕಂತ ಇನ್ನುೂ ಐಡಿಯಾ ಇಲ್ಲ
ನರುೂ
ನೀವ ಏನೋ ಸಜೆಷನ್ ಮಾಡ್ತೀರಾ
ನೋಡಿ ಚೆನ್ನಾಗಿರ ಗ್ರಾಫಿಕ್ ಆಡು ಗ ನಿಮ ನಿಮ್ಗೆ ಏನ್ ಪರ್ಫ್ಮೆನ್ಸ್ ಬರು ನಿಮ್ದು
ಅಂದ್ರೆ ನಂಗೆ ಎಲ್ಲದಕ್ಕೂ ಯೂಸ್ ಆಗ್ಬೇಕು ಏನೇನು ಮಾಮೂ
ಅಲ್ಲ ಬ್ರರು ಅಂದ್ರೆ ಲ್ಯಾಪ್ಟಾಪ್ ಆಗ್ ಹಗ್ಲಗ್ ಚೇಂಜ್ ಮಾಡ್ತೀರಾ ಏನ್ ಒಂದೇ ಇದಗ್ನಾ
ಇಲ್ಲ ಬ ಒಂದೇ ಸತಿ ತಗಳೋದು
ಹಾ
ಮತ್ತೆ ಅನ್ಚೇಂಜ್ ಮಾಡಲ್ಲ
ಚೇಂಜ್ ಮಾಡಲ್ಲ ಹಾ ಹಂಗಿದ್ರ ಬ್ರೋ ಒಂದ್ ಸ್ವಲ್ಪ ಬಜೆಟ್ ಹೇಳಿ ಬ್ರರು ಏನುಂತ
ಬಜೆಟ್ ಒಂದು ಲಾಸ್ಟ್ ಅರವತ್ತ ಎರವತ್ತ ಎಪ್ಪತ್ತು
ಇವತ್ತು ಎಪ್ಪತ್ತು ನೋಡಿ ಬ ಚೆನ್ನ ಸಿಗ್ತವೆ ಅದ್ರೇ ಚೆನ್ನಾಗಿರೋದ ಒಂದ್ ಸ್ವಲ್ಪ ಸರ್ಚ್ ಮಾಡಿ ತಗಳಿ ಬರು ನಮ್ಮ್ ಫ್ರೆಂಡ್ ತಗೊಂಡಿದ್ದಾನೆ ಹಾ ಅವನ ಕಡಿಮೆಾಗ ತಗೊಂಡಿದ್ದಾನೆ ಅವನೇ ಒಂದ ಸ್ವಲ್ಪ ಚೆನ್ನಾಗಿ ಓದ್ತಾನೇ ಅದೆಲ್ಲ ಬೇಡ ಅವರು ಅವನ್ ಯೂಸು ಅವ್ನ್ ತಗೊಂಡಿದ್ದಾನೆ ಬಟ್ ನನ್ ಮ್ಯೂಸಿಗೆ ಏನ ಆಗ್ಬೇಕು ಅದೇ ತಕೋಬೇಕು
ಹ್ಮ್ ಹ್ಮ್
ಪ್ಪ ಇದನ್ನ ಅಷ್ಟು ಮಾಮೂಲಿ ಫೈಟಲ್ಲಿ ಎಸ್ಸ್ತಿ ತಗೊಳ್ಳಿ ಸಾಕು ಅದ ಫೈ ಟಲ್ ಎಸ್ ಎಸ್ಗಿನ ಒಂದು ಟು ಟು ತ್ರೀ ತೌಸಂಡ್ ಜಾಸ್ತಿ ಆಗುತ್ತೆ ಅಂದೆ ಒ ಟಿನೇ ಸಿಗುತ್ತೆ ಅಂದ್ರೆ ಒನ್ ಟಿನೇ ತಗೊಳ್ಳಿ
ಹ್ಮ್ ಹ್ಮ್
ನಿಮ್ಗ ಏನಾದ್ರು ಚೆನ್ನಾಗಿರ ಎಕ್ಸ್ಟ್ರಾ ಕೋರ್ಸ್ಸ್ ಮಾಡ್ಕೊಂಡ ಸ ಅಂದ್ರೆ ಒಂದ್ ಸ್ವಲ್ಪ ಗ್ರಾಫಿಕ್ ಆಡ್ ನೋಡಿ ಗ್ರಾಫಿ ಕಾರ್ಡ್ ಅಲ್ಲಿ ಬ ಎಡು ಸೇಮ್ ಇರ್ತತೆ ಫೋರ್ ಜೀರೋ ಫೈವ್ ಜೀರೋ ತ್ರೀ ಜೀರೋ ಫೈವ್ ಜೀರೋ ಈ ತರ ಇರುತ್ತೆ
ಹ್ಮ್ ಹ್ಮ್
ಅದ್ರಲ್ಲಿಬ್ರು ಅದು ಇನ್ನೊಂದ್ ಜನ ಒಂದ ಸ್ಪೀಡ್ ನೋಡಕ ಅ ಇನ್ನೊಂದ ಜನ ಯೂನಿಟ್ ಬರುತ್ತೆ ಬರು ಅದ್ರಲ್ಲಿ ಅದಲ್ಲಿ ಅದು ಇದ್ರ ಎರಡ್ ಯೂನಿಟ್ ಇರ್ತವೆ ಆ ಯನಿಟ್ ಕಂಪೇರ್ ಮಾಡಬಿಟ್ರೆ ಎರಡು ಆರ್ ಟಿ ಎಕ್ಸ್ ಫೋರ್ ಜೀರೋ ಫೈವ್ ಜೀರೋನ ಇರುತ್ತೆ ಬಟ್ ಏನಂದ್ರೆ ಇದರಲ್ಲಿ ಒಂದು ಪರ್ಫಾರ್ಮೆನ್ಸ್ ಗೆ ಅದು ಜೀರೋ ಒನ್ ಪಾಯಿಂಟ್ ಏನೋ ಒಂದು ಕೋಡ್ ಇದೆ ಅವರ್ದು ಬೇಕಾದ್ರೆ ಆ ಕೋಡ್ ನಿಮ್ಗ್ ಶೇರ್ ಮಾಡ್ತೀನಿ
ಹಾ ಬ್ರೋ
ಆ ಕೋಡ್ ನೋಡಿ ಬ್ರೋ ಅದನ್ನ ನೋಡಿ ತಕೋಳ್ಳಿ ಮಾಮೂಲಿ ಹೆಚ್ ಪಿ ಎಲ್ ತಗೊಳ್ಳಿ ಬ್ರೋ
ಓಕೆ ಬ್ರೋ
ಎಚ್ ಪಿ ದಲ್ಲಿ ಇನ್ನೊಂದ ಏನಂದ್ರೆ ಕೂಲಿಂಗ್ ಸಿಸ್ಟಮ್ ಅದೆಲ್ಲಾ ಚೆನ್ನಾಗಿದೆ ಮತ್ತೆ ವಿಕ್ಟಸ್ ಬಂದ್ರೆ ಅದಕ್ಕೆ ಡಬಲ್ ಫ್ಯಾನ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ
ಹಾ ಸರಿ ಬ್ರೋ
ಅದು ಮಚ್ ಮೊರೆ ಬೆಟರ್ ಡಾನ್
ಅದ ಇವಾಗ ಮತ್ತೆ ಲ್ಯಾಪ್ಟಾಪ್ ನಿಮ್ದ ಯಾವ್ದ ಬ್ರೋ
ನಂದು ಬ್ರೋ ರೇನೋವೋ ಲಾಲ್ಕ್ ಎಸೆನ್ಸಿಯಲ್ ಬ್ರೋ
ಹ್ಮ್ ಓಕೆ ಬ್ರೋ ನಿಮ್ದ ಎಷ್ಟು ಬ್ರೋ ಫೀಸ್
ಬ್ರೋ ನಮ್ದು ಎಯಿಟ್ ತ್ರೀ ಆಯ್ತು ಬ್ರೋ
ಎಯಿಟ್ ತ್ರೀ
ಹ ಬ್ರೋ
ಬ್ರೋ ಕಾಸ್ಟ್ಲಿ ಅನಿಸಿಲ್ವ
ಬ್ರೋ ಕಾಸ್ಟ್ಲಿ ಆಯ್ತ ಅಂದ್ರೆ ಬ್ರೋ ನಮ್ಮ್ ಮನಲಿ ಇದಿದ್ದೇವು ಬಜೆಟ್ ಫಾರ್ಟಿ ತೌಸಂಡ್ ಅಷ್ಟೇ ಬ್ರೋ ಇನ್ನ ಫಾರ್ಟಿ ಫೋರ್ಟಿ ತ್ರೀ ತೌಸೆಂಡ್ ಇಂಟ್ರೆಸ್ಟ್ ತಕೊಂಡಿದೀನಿ ಬ್ರೋ ಅಮೌಂಟ
ಹ್ಮ್ ಹ್ಮ್
ಹ
ಅದೇ ಬ್ರೋ ಬ್ರೋ ಮತ್ತೆ ಹೆಂಗೆ ಇದು ಚೆನ್ನಾಗ್ ಓಡ್ತಿದೆ ಇವಾಗ
ಹ ಬ್ರೋ ಹಂಗೆ ಬ್ರೋ ನೋಡ್ಬೇಕು ಬ್ರೋ ಹಂಗೆ ಹೇಗ ನೀವ ನೀವೇನಾದ್ರು ಬಂದ್ರ ನೀವು ಪ್ರಾಜೆಕ್ಟ್ ಮಾಡ್ಕೊಟ್ವಾ ಅದ್ರ ಜೊತೆ ನಮ್ ಸ್ಟಡೀಸ್ ನೋಡ್ಕೋಬೇಕಲ್ಲ ಬ್ರೋ
ಅದೇ ಬ್ರೋ ಹೌದು
ಹ ಅದುಷ್ಟು ಮಾಡ್ಕನತಿಗೆ ಸಮಸ್ಯೆ
ಹ್ಮ್ ಹ್ಮ್ ಏನ್ ಬ್ರೋ ಫಾಸ್ಟ್ಗಿ ವರ್ಕ್ ಆಗುತ್ತೆ ನಿಮ್ ಲ್ಯಾಪ್ಟಾಪ್
ಹ ಪರ್ಫ್ಮೆನ್ಸ್ ಚೆನ್ನಾಗಿದೆ ಅದು ಬಟ್ ಇನ್ನೊಂದು ಏನ್ ಗೊತ್ತ ಗೊತ್ತಾ ಬ್ರೋ
ಹಾ
ಹಾ ಅದು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಬಟ್ಟ ಫೋನ್ ಕನೆಕ್ಟ್ ಮಾಡ್ಕೊಂತೀವ ಅದೊಂದ್ ಸ್ವಲ್ ನೆಟ್ರ್ಕು ಫೋನ್ ಹಿಂಗೆ ಒಂಥರ ಫೈವ್ ಜಿ ಚೆನ್ನಾಗಿ ಸಿಕ್ಕ್ರೆ ಅದು ಪರ್ಫಾರ್ಮೆನ್ಸ್ ಚೆನ್ನಾಗ್ ಕೊಡುತ್ತೆ ಇಲ್ಲ ಅಂದ್ರೆ ಇಲ್ಲ ಬ್ರೋ ಹ ಬ್ರೋ
ಪರ್ಫಾರ್ಮೆನ್ಸ್ ಏನು ಮೇಲೆ ಡಿಪೆಂಡ್ ಆಗಿರುತ್ತೆ ಬ್ರೋ
ಪರ್ಫಾರ್ಮೆನ್ಸ್ ಮಾಮೂಲಿ ಒಂದೊಂದ್ರ ಮೇಲೆ ಗ್ರಾಫಿಕ್ ಕಾರ್ಡ್ ಇರುತ್ತೆ ಗ್ರಾಫಿಕ್ ಕಾರ್ಡ್ ಅಂದ್ರೆಬ್ಬರು ಪರ್ಫಾರ್ಮೆನ್ಸ್ ಗ್ರಾಫಿಕ್ ಕಾರ್ಡಿಗು ಏನು ಅಷ್ಟು ಲಿಂಕ್ ಇಲ್ಲ ಬ್ರೋ ಅದೇನಂದ್ರೆ ಕ್ಲಿಯಾರಿಟಿ ಡಿಸ್ಪ್ಲೇದು ಅದಕ್ಕೆ ಇದು ಕೊಡುತ್ತೆ ಪ್ರೊಸೆಸರ್ ಪ್ರೊಸೆಸರ್ ಮೇನ್ ಡಿಪೆಂಡ್ ಮೇನ್ ಅಂದರೆ ಪ್ರೊಸೆಸರ್ ಅದು ಮಾಮುಲೀ ಇಂಟೆಲ್ಲೆಲ್ಲ ತಗೊಳ್ಳಿ
ಓಕೆ ಸರಿ ಬ್ರೋ ಹಾಗದ್ರೆ
ಹಾ ಸರಿ ಬ್ರೋ ಜಾಸ್ತಿ ಟೈಮ್ ಆಯ್ತು ಅನ್ಸತ್ತೆ ಓಕೆ ಬ್ರೋ